ನಾನಾ ಕೂತಿದ್ದೆಊ ಊಟ ಮಾಡ್ಬಿಟ್ಟು ಹಂಗೆ ಕೂತ್ಕಂಡೆ ಇವಾಗ ನೀನು
ನಾನು ಇವಾಗ ನಮ್ಪಿ ಇದ್ರಲ್ಲಿ ಊಟ ಚೆನ್ನಾಗಿರ್ಲಿಲ್ಲ
ಹಾ
ಮಶ್ರೂಮ್ ರೈಸ್ ತರ ಮಾಡಿದ್ರೇನು ಪೆಪರ್ ಆಗ್ಬಿಟ್ಟಿದ್ರ ಖಾರ ಆಬಿಟ್ಟಿ ಬರೆ ಏರ್ ಫ್ ಇಂಡ್ಯರ್ಲಿಲ್ಲ
ಓ ಹೌದಾ
ಕ್ಕೆ ಜ್ಯೂಸ್ ತಗೊಬರೋಣ ಅಂತ ಹೋಗಿದ್ರೆ ತಲೆ ಬೇರೆ ನೈತೈತ ಅವ್ನು ಐಸ್ ಕ್ಯೂಬ್ ಬೇರೆ ಜಾಸ್ತಿ ಆಾಕ್ಬಿಟ್ಟಿದ ಅವನೆ ಅದಕ್ಕೆ ಕರೋಗ್ಲಿ ಅಂತ ಕೂಚಿದ್ದೀನಿ
ಓ ಬೆಳಿಗ್ಗೆ ಏನ್ ನಾಷ್ಟ ಕೊಟ್ಟಿದ್ರು
ಗೊತ್ತಿಲ್ಲ ನಾನು ಎದ್ದಿರದೆೇ ಹನ್ನೊಂದು ಗಂಟೆಗೆ
ಓ ಮತ್ತೆ ಇವಾಗ ಏನ್ ಅಡಗೆ ಮಾಡ್ಕೊಳಲ್ವಾ ನೀವೇ
ಇಲ್ಲಪ್ಪಾ ಸುಸ್ತಾಗೈತಿ ಏನು ಮಾಡ್ಕೊಳಲ್ಲ
ಹ್ಮ ಜ್ಯೂಸ್ ಮತ್ತೆ ಹೊಟ್ಟೆ ತುಂಬತ್ತಾ
ಹ್ಮ್ ಇದು ಗಟ್ಟಿ ಮಾಡಿರ್ತಾರೆ ಒಂಚ ದಿವಸ್ ಕೂಡ್ರೆ ತುಂಬುತ್ತ
ಹ್ಮ ನಾನು ಇವತ್ತು ಸಂಜೆ ಸ್ನಾಯಕ್ಸ್ಗಂತ ಚುರ್ಮುರಿ ಮಾಡಿದೆ ನಮ್ಮಪ್ಪ ಏನಾರ ಮಾಡುವ ಅಂತೂ ಇನ್ನೇನ್ ಬರೀ ಕಡ್ಲೆಪುರಿ ಇರುತ್ತಲಾ ಕಡ್ಲ ಕುುರಿ ಏನ್ ಸುಮ್ನೆ ಹಂಗೆ ಕೊಡೋದು ಅಂದಬಿಟ್ಟು ಅಂಗಿಗ ಹೋಗಿ ಹೆಂಗು ಮಾಂನ್ಕಾಯಿ ಬೇರೆ ಇತ್ತಲ್ಲಾ ಮಂಕಾಯಿ ಈರುಳ್ಳಿ ಟೊಮೊಟೊ ಉಚೂ ರ ಎಣ್ಣೆ ಬುಟ್ಟಿ ಆಮೇಲೆ ಕ್ಯಾರೆಟ್ ತೂದ ಹಾಕಿ ಸೌತೆಕಾಯಿ ಹಾಕಿ ಒಂದ್ ಇಪ್ಪಟ್ಟೊಡ್ದ್ ಹಾಕಿ
ಹ್ಮ
ಆಮೇಲೆ ಗ್ರೀನ್ ಕಲರ್ ಚಟ್ನಿ ತರ ಮಾಡಿದ್ದೆ ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದಿನ ಅದನ್ನೆಲ್ಲಾ ಮಿಕ್ಸಿಯಲ್ಲಿ ರುಬ್ಬಿಟ್ಟು
ಹಾ
ಗ್ರೈಂಡ್ ಮಾಡ್ಬಿಟ್ಟು ಅದೊಂದ ಚೂರ್ ಹಾಕ್ಬೇಕಷ್ಟೇ ಆಮೇಲೆ ಚಿಕನ್ ಮಸಾಲಾ ಉಪ್ಪ ಪೂ ಕರತ್ ಪುಡಿ ಎಲ್ಲಾ ಹಾಕ್ಬಿಟ್ಟ ಕಾಂಗ್ರೆಸ್ ಕಡ್ಲೆ ವಿಜಯ ಇರ್ಲಿಲ್ಲ ಅದ ಹಾಕದ್ರೆ ಚೆನ್ನಾಗಿರುತ್ತೆ
ಕಾಂಗ್ರೆಸ್ ಕಡ್ಲೆ ಬೀಜ ಆದ್ರೆ
ಕೆಂ ಕಲ್ಲ ಅವ ಕಡಲೆ ಬೀಜ ಬತ್ತಾವಲ್ಲ ಅದು
ಹ್ಮ್ ನಂ ಗೊತ್ತಿಲ್ಲಪ್ಪಾ
ಹ ಅವು ಕಾಂಗ್ರೆಸ್ ಕಡ್ಲಿ ಜಾತ ನವು
ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತಾ ಪಾಕೆಟ್ ಅಲ್ಲಿಯ
ಇಲ್ಲ ಐವತ್ ನೂರ್ ಗ್ರಾಮ್ ಮೂವತ್ ರೂಪಾಯಿ ಅಂದ್ರು ಐವತ್ ಗ್ರಾಮ್ ತಂದ್ರೆ ಸಾಕ ಬಂದ್ಬಿಟ್ಟು ಐವತ್ ಗ್ರಾಮ್ ಹದ್ೈದು ರೂಪಾಯಿ ಕೊಡಿ ತಂದಿದೆ ನಮ್ಮ್ನೆ ಕೆಳಗಡೆನೆ ಬೇಕ್ರ ಇದ್ದಾವೆ ಅಲ್ಲೇ ಸಿಗುತ್ತೆ ಅದಕ್ಕೆ ತಂದಿದೆ ಆ ತಂದುು ಹಾಕ್ಬಿಟ್ಟು ಚೂರ್ ಮೇಲ್ ಕೊತ್ತಂಬರಿ ಉದು್ರಿಸಬಿಟ್ಟು ನಿಂಬೆ ರಸಗಂತಿ ಕೊಟ್ಟಿದೆ ಆಮೇಲೆ ಮನೇಲೆ ಉದ್ದುಕಿರ ಮಿಕ್ಸ್ಚರ್ ಬರೆ ಇತ್ತು ಅದ್ಮೇಲೆ ಸುಮನೆಿ ಪ್ೇ ಅಲ್ಲಿ ಹಾಕ್ಬಿು ಇ್ ಸು್ನೆ ಆದ್ಮೇಲೆದ್ಿದೆ
ಅ ರೆಸ್ ರೆಸಿಪಿ ಹೆಸರು
ಚುರ್ಮುರಿ ನ ಮಾಂಕ ಚುರ್ಮುರಿ
ಹ್ಮ್ ಚೆನ್ನ ಆ್ತಾ
ಹ್ಮ್ ಚೆನ್ನಾಗಿತ್ತು ನನ್ ತಮ್ಮ ಇನ್ನ ಒಂದಸೂರ್ ಅಂತ ಕೇಳ್ತಾ ಇದ್ದ
ಹ್ಮ
ಅದು ಸ್ವಲ್ಪನೆ ಮಾಡಿದೆ ಬರೀ ನಮ್ಮಪ್ಪಂಗೆ ಅಂತ ನಮ್ಮಪ್ಪ ಏನು ಇಲ್ವಾ ತಿನ್ನಕ್ಕೆ ಅಂತಿದ್ರು
ಹಾ
ಅದನ್ ಮಾಡ್ದ ಆಮೇಲೆ ಎಲ್ಲಾರ ಏನಾರ ಮಾಡಂತಂತಾಳು ಅನ್ಬಿಟ್ಟು ಮೊನ್ನೆ ಯಾವ್ದ ಒಂದು ಅ ವಿಡಿಯೋ ನೋಡ್ಬೇಕಾದ್ರೆ ಹಓ ಇದ್ ನೋಡಿದೆ ಮತ್ತೆ ಅದು ಪಪ್ಸು
ಹ್ಮ್
ಹೊಟ್ಟೆ ಪಪ್ಸ್ ಮಾಡೋಣ ತಾಳು ಅಂದ್ಬಿಟ್ಟ ಮಾಡಿದೆ ಅವ್ರ ಏನ್ ಮಾಡಿದ್ರ ಅಂದ್ರೆ ಇದು ಚೀಸ್ ಆ ಚೀಸ್ ಶೀಟ್ ಅನ್ ಮಾಡಿದ್ರು ಆ ಚೀಸ್ ಶೀಟ್ ಇ ರ ಅ ಬ ನ ೆ ಮೈದಾ ಹಟ್ಟ ನಲ್ಲಿ ಟ್ರೈ ಮಾಡಿದೆ ಅದು
ಹಾ
ಚೆನ್ನಾಗಾಗಿತ್ತುು
ಹ್ಮ್
ಆಮೇಲೆ ಆಲೂ ಪರಾಟ ಬಿದ್ದಿದ್ದೆ ಆಲೂ ಪರಾಟ ಮಾಡೋಣ ಅಂತ ಜಪ ಫುಲ್ ಸಾಕ ಆಾಗಬಿಡ್ತು
ಅಲ್ಲ ಎಲ್ಲ ಒಂದೇ ದಿನ ಮಾಡಿದ್ರು ಸುಸ್ತ ಆಾಗಲ್ವ ನಿಂಗೆ
ಹ್ಮ್ ಅದೇ ಶದು ಪರಾಟ ಎಲ್ಲಾ ಮತ್ತಿ ಎಲ್ಲಾ ರೆಡಿ ಮಾಡಿಕ್ಕಿದ್ದೆ ಬರೀ ಒತ್ಬಿಟ್ಟು ಬೇಯಸ್ಬೇಕಿತ್ ಅಷ್ಟೇ
ಹಾ
ಅಮ್ಮ ರೊಟ್ಟಿ ಹಾಕತ್ತು ರೊಟ್ಟಿ ಚಟ್ನಿ ತಿನ್ಬಿಟ್ಟು ಆಲೂ ಪುರಾರಾಟ ಫ್ರಿಜ್ಗೆ ಕಮ ಬೆಳಗ್ಗೆ ಎದ್ದಿ ಒತ್ಕೊಂಡ್ರ ಆಯ್ತು ಅಂತ ಅಂದೆ ಇಲ್ಲಾಂದ್ರ ಫ್ರಿಜ್ಗಿಕ್ಕಿಲ್ಲಾ ಅಂದ್ರೆು ಹಂಗೆ ಹಾಕ್ಬಿಟ್ರೆ ಅಲ್ಸ ಹೋಗ್ಬಿಡ್ತದೆ
ಹ್ಮ್್ಮ
ಹ್ಮ ಅದಕ್ಕೆ ಹಂಗ ಐತಿ ಕಮ್ಮ ಅನ್ಬಿಟ್ಟು ಫ್ರಿಜಿ ಕಣ ಅನ್ಬಿಟ್ಟು ಬಂದ್ಬಿಟ್ಟಂಗ ಮನಕಳನಾಥ ಮತ್ತೆ ನೀವೇನು ಹೊಸದಾಗಿ ಏನು ಟ್ರೈ ಮಾಡಿಲ್ವಾ
ಏನು ಟ್ರೈ ಮಾಡಿಲ್ಲ ಮೊನ್ನೆ ಒಂದು ಹಂಗೆ ನೋಡ್ಬೇಕಾದ್ರೆ ಕೋಕೋನಟ್ ಪುಡ್ಡಿಂಗ್ ಅಂತ ಬಂದಿತ್ತು
ಹಾ
ಅದು ಅಂದ್ರೆ ಇದು ಹ್ಮ ತೆಂಗಿನ ಚಿಪ್ಪ ಒಳಗಡೆನೆ ಹಾಕಿ ಕೊಡ್ತಾರೆ ಆ ಅದು ತಿನ್ಬೇಕು ತಿನ್ಬೇಕು ಅನ್ಸಿ ಒಂದ್ ಕಡೆ ಹೋಗಿದ್ವಿ ಅವರು ಅಂದ್ರೆ ಒಳಗಡೆ ನಿಂತ್ಕೊಂಡ್ ಆರ್ಡ್ರ ಮಾಡಿದ್ರೆ ಚಿಪ್ಪಲ್ ಕೊಡ್ತದಂತೆ ಹೊರ್ಗಡೆನೆೇ ಹೇಳುದ್ರೆ ಇದು ಪಪ್ಪಲ್ ಹಾಕ ಕೊಡ್ತಾರಂತೆ
ಹ್ಮ
ನಮಗ ಏನ್ ಗೊತ್ತು ಒಳಗ್ ಕುತ್ಕೊಳಕ್ ಜಾಗ ಇರ್ಲಿಲ್ಲ ಅಂತ ಹೊರ್ಗಡೆನೆ ಇಂದ ಹೇಳಿದ್ವಿ ಒಂದ್ ಕೊಕೋನಟ್ ಪಡಿಂಗ್ಬೇಕು ಅಂತ ಅವರು ಕಪ್ಪಲ್ ಹಾಕ್ ಕೊಟ್ಟಿದಾರ ನಾವು ಆ ಚಿಪ್ಪೋಳ್ಗಡೆನೆೇ ತಿನ್ಬೇಕು ಅಂತ ಹೋಗಿದೀವ ಅಷ್ಟ ದೂರ ಹ ಆಮೇಲೆ ಹ್ಮ್ ಅಂಕಲ್ ಈರ ನಮಗ್ ಚಿಪ್ಪಲ್ ಬೇಕಿತ್ತು ಅಂದ ಅನಿದಕ ಇಲ್ಲ ನೀವ್ ಒಳಗಡೆಯಿಂದ ಆರ್ಡ್ರ್ ಮಾಡಿದ್ರೆ ಕೊಡ್ತಿದ್ವಿ ಅಂತ ಅಂದ್ರು
ಹ್ಮ
ಜಾಗ ಇಲ್ಲ ಅಂದಿಟ್ಕಿ ಅದ ಒಂದ್ ಟೇಬಲ್ ಖಾಲಿ ಮಾಡ್ಸಿ ಕೊಟ್ರು
ಹ್ಮ ಮತ್ತೆ ನೀವ್ ಆಚೆಗಡಿಂದ ಆರ್ಡ್ರರ್ ಮಾಡಿರದು ಕ್ಯಾನ್ಸಲ್ ಮಾಡಿದ್ರ ಅದಕ್ಕೂ ದುಡ್ಡು ಕೊಟ್ರ
ಇಲ್ಲ ಅದ ಕುದುಟ್ ಕೊಟ್ವಿ ಅದನ್ ತಿಂದ್ವಿ ಅಂದ್ರೆ ಮೂವರ ಇದ್ವಿ ನಾವು
ಮೂೂವಾರಟಾ ಅಂದ್ರೆ ಅದ್ರಲ್ಲ ಅದನ್ನ ಅವಾಗ ಅದ್ರಲ್ಲ ಏನ್ ಕೊಟ್ಟಿದ್ರು
ಅದ್ರಲ್ಲೂ ಕೋಕೋನಟ್ ಫುಡ್ಡಿಂಗಗೆ ಬಟ್ ಕಪ್ಪಲ್ಲ ಹಾಕ ಕೊಟ್ಟಿದ್ರು
ಹ ನ್ ಗ್ಲಾಸ್ ಇಂದ
ಅಲ್ಲ ಪ್ಲಾಸ್ಟಿಕ್ ಕಪ್ಪಲ್ಲಿ
ಹಾ ಹಾ
ಹ್ಮ್ ಹ್ಮ್ ಆಮೇಲೆ ಒಳಗಡೆಯಿಂದ ಇನ್ನೊಂದು ಆರ್ಡ್ರ ಮಾಡಿದ್ಲು ತಂದ ಕೊಟ್ರು ಟೇಸ್ಟ್ ಸಕ್ಕತ್ತಾಗಿತ್ತು ಅದೊಂಥರ ಓಲ್ಡ್ ಕಾಲ್ದು ತರ ಶಾಕ್ ಮಾಡಿದ್ರು ಅಂದ್ರೆ ಅಲ್ಲಿ ಹ್ಮ್ ತಗೋಬೇಕ್ರನೆೆ ಪೇ ಮಾಡ್ಬೇಕು
ಓ ಅಂಗ
ಹ ಅವನು ಫಸ್ಟ್ನದಕ್ ಪೇ ಮಾಡ್ಸ್ಕೊಂಡ ಅವನ ಎರಡನೇದಕ್ ಪೇ ಮಾಡಿಸಸ್ಕೊಂಡಿಲ್ಲ
ಹಾ
ಮರ್ತ್ ಬಿಟ್ಟಿದಾನ ನಾವವು ಮರ್ತ್ ಬಿಟ್ಟಿದ್ದೀವಿ ಮೈಲಿಗ್ ಬಂದ್ಮೇಲೆ ಎೆನ್ಪಾಯ್ ಅಂಗೆ ಬಂದಿದ್ದೀವಿ ಆದ್ರೆ ಒಂದ್ ಬೈ ಒನ್ ಗೆಟ್ ಒನ್ ತರ ಫ್ರೀಯಾಗಿ ತಿನ್ಕೊಂಡ್ ಬಂದಿದ್ದೀವಿ
ಅದೇನೆ ಯಾವ್ದ್ರಲ್ ಕೊಟ್ರ ಏನ ಅಂತನಪಾ ಅವನ್ಗೆ ಆರಗು ಆಚೆ ಕಡೆಯಿಂದ ಆಡ ಮಾಡಿದ್ರನ ಒಳಗಿಂದ ಆಡ ಮಾಡಿದ್ರೇನ
ಅಂದ್ರೆ ಅವರು ಅ ರಿಯೂಸ್ ಮಾಡ್ತಾರೆ ಅನ್ಸುತ್ತೆ ಚಿಪ್ನ ಹ್ಮ್ ಹೊರ್ಗಡೆಇಂದ ತಿಂದ್ರ ಎಲ್ಲರೂ ಬಿಸಾಕ್ ಹೋಗ್ತಾರೆ ಇಲ್ಲ ತಗೊಂಡ್ ಹೋಗ್ತಾರೆ ಅಂತ ಇರ್ಬೋದು ಮೇ ಬಿ
ಹ್ಮ್ ಇಲ್ಲ ಒಂದು ಚಿಪ್ಪುಗೆ ನಮ್ಮ್ರ್ ಕಡೆ ಎಲ್ಲ ಇವಾಗ ನಾಲ್ಕ್ ರೂಪಾಯಿ
ಹ್ಮ್ ಹ್ಮ್
ಹ್ಮ್ ಅವನ್ ಚುಪ್ಪಂಗ ನಾವ್ ಮಾರ್ತೇವಿ ಹ್ಮ್ ನಾವು ಚುಪ್ಪು ಕೊಬ್ಬರಿ ಓಡಿತೀವಲ್ಲಾ ಅದ್ರಲ್ಲಿ ಚಿಪ್ಪ ಬರ್ ಹತವಲ್ಲ ಒಂದ್ ಮಾರ್ತೀವಿ ಒಂದು ಚಿಪ್ಪುಗೆ ನಾಕು ರೂಪಾಯಿ
ಹೌದಾ ನಾವೆಲ್ಲಾ ಒಲಲಿ ಇಡ್ತೀವಿ
ನಮ್ ಕಡೆ ಒಲಲಿಕ್ಕಲ್ಲ ಅವೆಲ್ಲ ದುಡ್ಡುಗ ಹೋಯ್ತವಲ್ಲಾ ಇವಾಗ ಯಾರ್ಯಾರೋ ಅವ್ರರು ಅವ್ರ ಮನೆಯಲ್ಲಿ ತೆಂಗಿನಕಾಯ್ ತುರುದರು ನಾನ
ಹ್ಮ
ಕೀಲ್ದಲ್ಲಿ ಹಾಕೊಂಡು ವ್ಯತಿಕತ ಇರ್ತಾರೆ ಒಂದ್ ತಿಂಳಗ್ ಒಂದ ಚಲ ಅವನ ಇವ್ರು ಬರ್ತಾರಲ್ಲ ಗುಜ್ರ ಅವರು ಅವ್ರಗೆ ಸುರಿ ಅವರು ನಮ್ಮ ಮುಂದೆನೆ ಆ ಎಣಕೆ ಮಾಡ್ತಾರೆ ಎಷ್ಟು ಅಂತ ಈಗ ಐವತ್ತಿದ್ರೆ ಇನ್ನೂರು ರೂಪಾಯಿ ಬಂತಲ್ಲ ಅಲ್ಲಿೇ
ಹ್ಮ
ಹ್ಮ್ ಅದ ಸುಮನೆ ಒಲೆ ಕೊಟ್ಟದ ಅದು ತೆಂಗಿನ ಮರಿದು ಕುರಂಬಳೆ ಅವೆಲ್ಲ ಬೀಳ್ತಾವಲ್ಲ ಅವ ನೀ ಒಳ್ಳೆ ಗೊಟ್ರ ಆಯ್ತು ಅಂತ ಅವ್ ನೋಡ್ತಾರೆ
ಹ್ಮ್ ಅಂದ್ರೆ ನಮ್ಮದು ಅಷ್ಟೊಂದ ಹಂಗೇನ ಇಲ್ಲಾ ನಾವು ಮನೆ ಮುಂದೆ ಅಲ್ವಾ ಬೀಳ್ತವ ತಾಯಿ
ಹಾ
ಹ ಬಟ್ ನನ್ ನಮ್ಮಮ್ಮ ನಮ್ಮ ಅಮ್ಮನಿಗ ಎಲ್ಲ ಗೊತ್ತು ಬಟ್ ಈ ತರ ಜೋಡ್ಸಿಗ ಕುಜುತಿಗ ಯಲ್ಲ ಹಾಕಿಲ್ಲ ಬೇರೆ ಆಹ ಗಾಲಿ ಬುಕ್ಸು ಕಬ್ಬಣ ಅವೆಲ್ಲ ಬರ್ತವಲ್ಲ ಅವನ್ನೆಲ್ಲಾ ಗುಜರಿಗಿ ಹಾಕ್ತಿದೀನಿ.
ಇಲ್ಲ ನಮ್ ಕಡೆ ಚುಪ್ನೆೇ ಬೀಡಲ್ಲ ಚುಪ್ನು ಅಷ್ಟೇ ಎಲ್ಲಾ ಮನೆ ಮನೆ ಬಂದು ಕೇಳ್ತಾರೆ ಇದಾವ ಚುಪ್ಪಿದ್ರೆ ಕುಡಿ ಚುಪ್ಪಿದ್ರೆ ಕುಡಿ ಅಂತ. ಒಂದು ಯಾರು ಚುಪ್ನ ಎಸೆಯೋದು ಇಲ್ಲ ಕಾಯಿ ತುರ್ದಿದ್ದು ಸಹ ಚೀಲ್ದಲ್ಲಿ ಹಾಕೊಂಡ್ ಮಡಕೊಂಡಿರ್ತಾರೆ ತಿಂಗ್ಳಿಗೆ ಒಂದ್ಸಲ ಕೊಡ್ತಾರೆ.
ಹ್
ಕ್ಕ ಬಂತಲ್ಲ ಅವಾಗ ಸುಮ್ನೆ ಒಲೆಲ್ಲೊಟ್ಟಿದ್ರೂ ಉರಿತಾವಲ್ಲ.
ಹು
ಹ್ಮ್ ಅದಕ್ಕೆೇ ನಮ್ ಕಡೆ ಎಲ್ಲಾ ಹಂಗ ಮಾಡ್ತಾರೆ.
ಏನೋ ಒಂದ್ ಎದ್ರಲ್ಲ ಆದ್ರೂ ದುಡ್ ಬರು ಅಂದ್ರೆ ಇವಾ ಕಾಯಿ ಅಂದ ತೆಂಗಿನಕಾಯಿ ಹಾಕದ್ರಿಂದ ಎಲ ದ್ರಲ್ಲೂ ದುಡ್ಡು ಬರುತ್ತೆ ಏನು ವೇಸ್ಟ್ ಆಗಲ್ಲ.
ಏನು ವೇಸ್ಟ್ ಆಗಲ್ಲ ಅದ್ರಲ ಒಂದು ಹತ್ತು ರೂಪಾಯಿನ ವೇಸ್ ಆಗಲ್ಲ ವೇಸ್ಟ್ ಆಗಲ್ಲ ಅದಕ್ ಹೆಚ್ಚು ಗೊಬ್ಬರನು ಬೆಕಾಗಿರಲ್ಲ.
ಹ್ಮ
ಒಟ್ಟನಲ್ಲಿ ಮಣ್ಣು ಉಕೀ ಉಡುಸ್ತ ಇರ್ಬೇಕು
ಹ್ಮ್
ಭೂಮಿನ ಬಾಲ್ ಬುಡಂಗಿಲ್ಲ.
ಹ್ಮ ಹ್ಮ್
ಹ್ಮ್ ಪಾಳ್ ಬಿಟ್ರ ಉಕೆ ಓಡಿತಾ ರಾ ಅಂದ್ರೆ ಅವು ಮಣ್ಣು ಹಿಂಗೆ ಉಕ್ಕೆ ಅಟ್ಟು ಅದ್ರ ಅಲ್ಲಗಳಿಂದ ಹಿಂಗ ಇರ್ತಾದಲ ಅವಾಗ ಹ್ಮ ಹೊಸ ಹೊಸ ಮಣ್ಣು ಅದಕ್ಕೆ ನೀರ್ ಬು ಹೆಂಗ್ ಆಡಸ್ತದೇ
ಹ್ಮ್ ಅಂದ್ರೆ ನಿಮವ ಎಷ್ಟ್ ಇದವೆ.
ಮರಗಳ
ಹ್ಮ್
ಮರಗಳ ಇದಾವ್ ಒಂದ್ ಐದನೂರ ಆರ್
ಯಪ್ಪಾ ಅಷ್ಟೊಂದ್ ಇದವ.
ನಾವೆಲ್ಲ ತೆಂಗು ಬೆಳಿತೀವಿ ಜಾಸ್ತಿ.
ಹ್ಮ ನಿಮ್ ಸೈಡ್ ಎಲ್ಲ
ಹ್ಮ್ ತೆಂಗು ಅಡ್ಕೆ ಹಾಕೋರು ಅಡ್ಕೆ ಹಾಕಿದರೆ ನಮ್ಮವ ಎರಡೆ ಎರಡ ಅಲ್ಲ ನಾಲಕ್ ಇದಾವೆ ಅಡಕೆ ಮರ ತೆಂಗಿದಾವೆ ಜಾಸ್ತಿ ನಿಮ್ ಕಡೆ.
ನಮ್ ಕಡೆ ತೆಂಗಿನ ಮರನೂ ಇರುತ್ತೆ ಹ ಮತ್ತೆ ರೇಷ್ಮೆನು ಹಾಕ್ತರೆ. ಮತ್ತೆ ಜೋಳ
ಹ ಹ್ಮ್ ಹ್ಮ್
ಆತರ ಬೆಳಿತರ ಮೇಕೆಜೋಳ
ಓ ಹೌದಾ
ನಿಮ್ ಕಡೆ ಮೆಕ್ಕೆಜೋಳ ಎಲ್ಲ ಬೆಳೆಯಲ್ಲ.
ಇಲ್ಲ ಇಲ್ಲ ನಾವರಾಗಿ ಹೆಸರು ಕಾಳು ಎಳ್ಳು
ಹ್ಮ್ ಹ್ಮ್
ತಿ ನಮ್ ಕಡೆ
ಹ್ಮ್
ಹ್ಮ ದನಿಗೆ ಮೇವಗುತ್ತಲ
ಹೌದು
ಅದಕ್ಕೆ ರಾಗಿ ಬೆಳಿತಾರೆ ಆ ಬೆಲ್ಡಿಡ್ನ ಸ್ವಲ್ಪ ಕ ಆಗಷ್ಟ ಮನೆಗಿಟ್ಕೊತಾರೆ ಮಿ ಕಿಡ್ ಮಾರ್ತಾರೆ ಮುಂದಿನ ಸಲಗ್ ಬೆಳೆಗ ಹಾಕಕ್ ಇಟ್ಕತಾರೆ ಚೂರು ಮನೆಗೆ ತಿನ್ನಕ್ಕೆ ಬೆಳಗೆ ಮಿಕ್ಕಿದ ಮಾರ್ಬಿಡ್ತಾರೆ.
ಹ್ಮ್ ಮಲ್ಗಲ್ವಾ ಇನ್ನೂ.
ಮಲಗ್ ಬೇಕು ಟೈಮ್ ಆಯ್ತು
ಹ್ಮ್ ಸರಿ ನಾಳೆ ಮಾಡ್ತೀನಿ ಮಲ್ಕೊ
ಹ್ಮ್ ಸರಿ ಆಯ್ತು